ಹಾ ಹುಲಿ
ಹನ ಇನ್ಕಮ್ ಕಾಸ್ಟ್ ಇಂಗ್ಲಿಷ್ನ್ಗ ನದ್ರೂ ನಡಲ್ಲಿ
ಇನ್ಕಮ್ ಕಾಸ್ಟ್ ಯಾಕ ಇಂಗ್ಲೀಷ್ನಾಗ ಇರುತ್ತೋ ಕನ್ನಡದಾಗ ಇರತ್ತ
ಇಲ್ಲ ಅದ ಇಂಗ್ಲೀಷ್ ಒಳಗ್ ಅವನೌನ್ ಎಡಿಟ್ ಕನ್ನಡ ಒಳಗ ತೋರ್ಸೊಲಗಂತ ತ್ತಷ್ಟೆ
ಲ ಲ್ಲೆ ಏನ್ ಮಾಡಕತ್ತಿ ನೀನು
ಅದು ನೇಮ್ ಎಡಿಟ್ ಮಾಡ್ಸೋದಿತ್ತ
ನೇಮ್ ಎಡಿಟ್ ಮಾಡ್ಸೋದ ಐತಿ ಅದು ಇಂಗ್ಲೀಷ್ದಾಗ ಐತೇನ್
ಇಂಗ್ಲಿಷ್ ಒಳಗ ಎಡಿಟಿಂಗ್ ಐತಂತ್ ಕನ್ನಡ ದಡ ಒಳಗಿಲ್ಲ ಅಂತ
ಓ ಹಂಗೈಐತಾನ ಕಿರಣ್ ತೋಣಸಾಳ ಅಂತಂದ ಇಂಗ್ಲೀಷ್
ಹ ಇಲ್ಲ ನಮ ಪಪ್ಪಾರ ಹೆಸರದ ನಡ್ಬಾರಕಂದನ ತಗಸಬೇಕ್
ಹ್ಮ
ಅದನ್ನ ತಗಸ್ಬೇಕ ಅದು ಎರಡು ತರ ಅದತ್ತ ಇಂಗ್ಲೀಷ್ ಒಳಗ ಅದ ಕನ್ನಡ ಒಳಗ ಅದ ಕನ್ನಡ ಒಳಗ ಇದ್ದಿದ್ರೊಳಗೆ ಎಡಿಟ್ ಆಪ್ಷನ್
ಅಯ್ಯೋ ನೀನು
ಇಂಗ್ಲಿಷ್ ಒಳಗ್ ಇದ್ದಿದ್ದ ಎಡಿಟ್ ಆ ಹೆಂಗ್ ಮಾಡ್ಬೇಕು ಕನ್ನಡ ಆದ್ರ ರಿಜೆಕ್ಟ್ ಇಂಗ್ಲಿಷ
ಹ್ಮ ಇಂಗ್ಲೀಷ್ ಆದ ರಿಸಲ್ಟ್ ಹಾಕೋ ಕನ್ನಡದಾಗೆ ಇರರ್ಬೇಕು ಮತ್ತೆ
ಹ್ಮ್
ಮತ್ತೆ ಇಂಗ್ಲಿಷ್ ಇದ್ದಿದ್ದ ತಗಿಸಿ ಬಿಡ ಲಾ
ಆ ಹಂಗಲ್ಲೂ ಇಂಗ್ಲಿಷ್ನಾಗ ಅದು ಹಂಗ್ ಹೇಳಾತಿಲ್ನಾ
ಹ್ಮ್ ನಿಂದ ಅದು ಹಾಕ್ಬಿಳೆ ಫೋಟೋ ಹ್ಮ್
ಕನ್ನಡ ಒಳಗೆ ಐತಿ
ಹಾ
ಅದನ್ ಬರೀ ನಮ್ ಪಪ್ಪರ್ ಹೆಸರು ತಗಸ್ಬೇಕು ಕ ನಡಬರ್ಕ
ಹ್ಮ್ ಹ್ಮ್ ಹ್ಮ್ ಹ್ಮ್ ಗೊತ್ತಾತು
ಅದನ್ ತಗಸ್ಬೇಕಂದ್ರ ಕನ್ನಡ ಒಳಗ ಎಡಿಟ್ ಮಾಡಕ ಆಪ್ಷನ್ ಇಲ್ಲತ್ತ ಕನ್ನಡ ಸರ್ಟಿಫಿಕೇಟ್ ಒಳಗ
ಕನ್ನಡ ಸರ್ಟಿಫಿಕೇಟ್ ಒಳಗ ಯಾ ಕನ್ನಡ ಇದು ಕೊಡ್ತಾರಲ್ಲ ಕನ್ನಡ ಇವು ಸರ್ಟಿಫಿಕೇಟ್
ಎಡಿಟ್ ಮಾಡಕ್ ಆಪ್ಷನ್ ಇಲ್ಲ ಇಂಗ್ಲಿಷ್ ಇದ್ರೊಳಗ ಮಾಡಕ ಆಪ್ಷನ್ ಇಟ್ಟನಂತ
ಇರೋಣ ಇದು ನೀನ್ ನನ್ಗ್ ಬಿಟ್ರ ಬಿಡು ನಾ ಯಾರಿಗಾರ ಕೇಳ್ತೇನ ಇಲ್ಲಾ ಅಂದ್ರ ಅದನ್ ಬಿಡು ನನ್ಗ್ ಗೊತ್ತರ ಆಕೈತಿ ಹ ಕೇಳ ಕೇಳ್ತೇನಳ
ಈಗ ಅದೊಂದ ಆದ್ರ ಆಗತದ ಮರೈನ್ಯ ಇದೊಂದ ತಿಳಿ
ಹ್ಮ್ ಬಿಡು ಬಿಡು ನೋಡಣ
ಹ್ಮ್
ಇನ್ ಕಮ್ ಕಷ್ಟ್ ಮಾಡ್ ಕೊಟ್ಟಿಲ್ಲ ನನ್ಗ ಆ ಹುಲಿ ಕೇಳ ನೋಡುಣ ಅದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ತಕ್ಷದ ದಿನ ಮುಗಿಯಕು ಬಂದಿಲ್ಲದು
ಹ್ಮ್ ಹ್ಮ್ ಹ್ಮ್ ಪತ್ತ ಆಾರ ಆತದು ಒಕೆ ಎರಡು ವರ್ಷ ಆತ್ತ
ಹ್ಮ್ ಇನ್ನ ಮೂರ್ ವರ್ಷ ಅದ
ಆಯ್ತಾಯ್ತೆ
ಇದನ್ ಬರೇ ನೇಮ್ ಎಡಿಟ್ ಮಾಡ್ಬೇಕ್ ನಾವು
ಹ್ಮ್ ಹ್ಮ್ ಹ್ಮ್ ಹ್ಮ್ ಕಳಸ ಹ
ಲಾ ಲ ಲ ಲ ಲಾ ಹಾ ವಿಸೆಕ್ ಹೋಗ್ ಕೇಳ್ಕೊಂಬನ್ ನಾನು
ಎ ತಡಿ ತಡಿ ಕ್ಸಿ ಓ ಏನ್ ಆಗತ್ ಕ ರಾವತ್ ತಣ್ಸಾಳ ಅಂತ ಐತಲ್ಲಾ
ಆ
ನಿಮ್ಮ ಅಪ್ಪರ್ ಹೆಸ್ರು ಕರಟ್ ಐತಲ್ಲ ಕನ್ನಡದಾಗ ಐತಲ್ಲ
ಅದ ನನ್ ಕಿರಣ್ ರಾವತ್ ಅಂತ್ ಹೇಳೋದಿಲ್ಲ
ಹಾ
ಅಂದ ನಂದ ಕಿರಣ್ ರಾವತ್ ಅಂತಳ ತ್ತದಲ್ಲ
ಹಾ ಹೌದು
ಬರೀ ಕಿರಣ್ ತೊಣ್ಸ್ಯಾಳ್ ಆಗ್ಬೇಕು ಅದು
ಓ ಕೆ ರಾವತ್ ತೆಗಿಬೇಕಾನದು ಓ ತೆಗಿಬೋದಲ್ಲ ಅದ್ರಾಗ ಏನೈತೆ
ಏ ಇಲ್ಲಿ ಒಬ್ಬ ಕೇಳಿದ್ರ ಬರೋಲ್ಲಗೇತಿ ಹೆಂಗ ಹಿಂಗ ಅನತಾನ
ಹ ಬಿಡಪ್ಪಾ ಇದನ್ನ ನಾನ ನಿನ್ ಕೇತಿಂತೋ ನಿನಗ ತಲೆ ಕಟ್ಸೋಬೇಡ ನಮ್ಮ ನಮ್ ಅ ಮಾತಾಡ್ತೀನ್ ತಗೊ ಅವ್ ಜೊತೆ ಮಾತಡ್ ನಿನ್ಗೆ ಹೇಳ್ತನಿ
ಆಯ್ತ ಆಯ್ತು
ಕ್ಲಾಸ್ನ ಗೆ ಇರ್ತಾನೆ ಜಾವ ಕ್ಲಾಸಿಗೆ ಹೋಗಕತನ ಹುಡಗ
ಆಯ್ತಾಯ್ತು ಸಂಜಿಗ್ ಕೇಳಿ ಹೇಳ
ಹ ಕೇಳ್ತೀನಿ ತಾಗ್
ಅಲ್ಲಿ ನೀನ್ ಅವ ನಾಡ್ ಕಚೇರಿಗೆ ಹೋಗಿ ಬಂದಾರ
ಹು ಹ್ಮ್ ಹ್ಮ್
ಸರಿ ಎಡಿಟ್ ಆಪ್ಷನ್ ಐತ ಇರ್ತಾರ ಮಾಡ್ರಿ ಅಂದಾರ ತ್ತ ಇಲ್ಲಿ ನಾ ಮಾವನೆಲ್ಲಲವಂ ಮಾಡಕ್ ಹೋದ್ರೆ ಬರಲ್ಲ ಹಂಗ ಹಿಂಗ ಅನತನ
ತಡೆ ತಡೆ ಯಾರರು ಅಷ್ಟು ಗೊತ್ತಿಲ್ಲ ಇವ್ರಿಗೂ ಇಂಗ್ ಗೊತ್ತಿರ್ತ್ತಗೋ ನಾನ್ ಇವತ್ತು ಯ ಕೇಳ್ತ್ ನಿನ್ಗ. ಕೇಳ್ತಿನಿ ಅವಂಗ ಕೇಳಿ ಹೇಳ್ತೀನಿ.
ಹ್ಮ
ಮತ್ತ ಏನ ಆತಿವತ್ತೇನ ಅಡ್ಮಿಷನ್, ಗಿಡ್ಮಿಷನ್.
ಆ
ಅಡ್ಮಿಷನ್
ಹೋಗಿದ್ದೆ ಇವತ್ತ.
ಹಾ
ಐಸ ಐದ್ ಸಾವ್ರ ರೂಪಾಯಿ ಅಂತ.
ಏನು ಹೆ ಸರ
ಯಾವ್ದದು ಪಿ ಸಿ ಎಕ್ಸಾಮ್ ಗಿ ಮಟ.
ಅಷ್ಟೇ ಐದಾ ಸಾವ್ರ, ಹ್ಮ.
ಯೋಳ್ ಏಳು ಗಂಟೆ ನಿಂತ್ರ ಅಡುವರಿ ಮಟ
ಮುಂಜಳ್ ಯೋಳ್ರಿಂದ ಎರ್ಡುವರಿ ಮಠ ಹ್ಮ್ ಆಮೇಲೆ ಎಡ್ ತಾಸ್ ನಿದ್ದಿ ಮತ್ ಓದದು.
ಹ್ಮ
ಹ ಆಯ್ತ್ ಬಿಡು ಕರೆಕ್ಟ್ ಆಯ್ತ್‌, ಬುಡು ಐದ್ ಸಾವಿರ ಮೂರ್ ತಿಂಗಳು, ಐದ ಸಾವಿರ ಅಲ್ಲೇ
ಮೂರ್ ತಿಂಗ್ಳು ಎರಡ್ ತಿಂಗಳ ಈಗ
ಹ್ಮ್ ಈಗ ಅಂಕೂರಿ ಎರಡ್ ತಿಂಗಳ ಯತು ಎಲ ಹ್ಮ್ ಹ್ಮ್ ಅತ್ ಬುಡು ಹಂಗಾರ ಎಕ್ಸಾಮ್ ಯಾವಾಗೈತಿ ಹೇಳದ?
ಅಗಷ್ಟ ಅಡ್ಕ್ ಅದಿನ್ನ ಮುಂದ ನ ಹೋಗ್ಬಹದು ಬಿಡು ಅದ್ಯೆನ್ ಇದಿಲ್ಲ.
ಹ್ಮ್ ಆಗಷ್ಟ ಎರ್ಡ ಐತಿ, ಬಟ್ ಆತ್ ಬುಡು ಇನ್ನು ಎರಡ್ ತಿಂಗ್ಳನು ಇಲ್ಲ, ಎರಡ್ ತಿಂಗ್ಳ ಎರಡ್ ತಿಂಗ್ ಆಗುತ್ತಳ ಮುಂದಕ್ ಹೋಗುತ್ತಾ ಎರಡ್ ತಿಂಗಳ ಆಗುತ್ತ ಅಷ್ಟ.
ಎರಡ್ ತಿಂಗ್ಳ ಆಗುತ್ತೆ ಅಪ್ಲಿಕೇಶನ್ ಮುಂದ್ ವರ್ತು.
ಇದ ಇದ ಅಪ್ಲಿಕೇಶನ್ ತೊಳೋವಲ್ತು ಮುಂದ ಹೋಗ್ಬೋದಿವು
ಅದೇ ಮುಂದ ಹೊತ್ತಾರ ಅದು ಏನ ಯಾರ್ಯಾರು ಬರ ಆತ್ತ
ಅ ಬಹಿರತ್ ಬರ ಆತ್ ಹೌದು.
ಅದಕ
ಒಂದ ಹೋಗುತ್ತಾಳ.
ಇದೊಂದ ಆಗ್ಬೇಕಾಯತು. ತುಮಲ್ಲ ಎಲ್ಲ ಆಗ್ಯಾವ ಈಗ
ಹ ಮತ್ ಈಗ್ ನಾಲೆ ಏನ್ ಮಾಡಡಣಪ್ಪಾ ಹೋಗುನ ಬೇಡ.
ನೀ ಸಂಜೆ ಕಸ್ತನ ಇದು.
ಹ್ಮ್ ಇದನ್ನಾ ಕೇತನಾಳ ಒಮ್ಮ್ರೀ ಯಾಕ್ ಕೆ ಸಂತ ಕೇತ್ನಳಲ್ಲ ಅವ ಈಗ ಹಚ್ಚಿದ್ರ ಇದ್ರಾಗ ಇರ್ತಾನಪ್ಪಾ ಕ್ಲಾಸ್ನಾಗ್ ಇರ್ತಿನಿ ಅಂತಾನ.
ಆಯ್ತುತ ಸಂಜೆ ಕತ ಆಯ್ತ.
ಹ
ಊಟ
ಊಟ ಆತೋ ನಿಂದು.
ನಮ್ದು ಆಗಿದೆ ಅಪ್ಪ.
ಏನು ಬೇಟಾಡ್ದ
ಹ
ಬೇಟಿಯಾಡ್ದೆ ನಂದೇ ಇಲ್ಲಿ ಬೆಟ್ಟೆ. ಬೇಟೆ ಬೇಟೆ ಆಡ ಹಳಿಯ ಬೇಟೆ ಆಡುತ್ತ.
ಅಷ್ಟರಿ
ನಿಮ್ಮ ಹುಲಿಗಳು ಪವನ್ ಹುಲಿಗಳನ್ ಸರ್ಟಿಫಿಕೇಟ್ ಎಲ್ಲಾ ತಗೊಂಡ್ ಹೋದ್ರ ನ್ ಹೆಂಗ
ಏನ್ ಮಾಡಿರಂಪಾ ಇವತ್ತು. ಬಂದಾರತ್ ಅವರು.
ನಿನ್ನೇನ ಬಂದಾರಲ ಈವರು
ಹಂತ
ಆಯ್ತಳಗ.
ಸರಿ
ಮತ್ತಲ್ಲ ಏನಪ್ಪಾ ನೀನು ನಂಬಲಿಲ್ಲ.
ಮತ್ತ್ ಮನೋದ ಹಚ್ಚದ ಇನಗ ಸ್ವಲ್ಪ ಬರ್ತೇನೋ ಅಂತ ಹೇಳಿ.
ಹ್ಮ ಹ್ಮ
ಕೆಲ ಕೆಲ ಸಕಾಲ ಅದಳು ಮನೋಜ ನಮ್ಮ ಅಂದೇ ಇ ಬುಸಡಿ ಪಡ ನೇನು ಏನು ಅಂದ ಅಟ್ಲ ಲಾಸ್ಟ್ ಮಟ್ಟ ಏನ್ ಮಾಡೋಕ್ ಹೋಗ್ಬೇಡ. ಹ
ಲಾಸ್ಟ್ ಮಟ ನಾನ್ ಕನಡ ಏನೇನ್ ಏನ್ ಅಂದ ಮುಂದ್ ಹೇಳಲ್ಲ. ಸುಮ್ಮ ಪಾಪ ಸಮಾಧಾನ ಮಾಡಾಕ ಹೇಳಿಂದಸ್ ತಟ್ಟೆ ನ ಏನ್ ಹೋಗಲ್ಲ. ನಾನ್ ಇಲ್ಲೇ ಇದ್ರೆ ಏನ್ ಹೋಗವಲ್ಲಾ ಯಾಕಂದ್ರ ನಾನ್ ನಂದ ಏನ್ ಹೇಳಾಕ್ ಬರಲ್ಲ. ನವಾಗ ಬನ್ ಆಗ್ತಿದೆ ಎ ಹೆಂಗ್ ಬನ್ ಆತ ನೋಡ್ರ ಇಲ್ಲಿನಾ. ಮಾಡುವ ಮಾಡ ಮಾಡಡು ಮಾಡು ಅಂತ ಹೇಳಿದಪ್ಪ ಹೆಂಗ ಕೇಳಿಲ್ಲವ
ಹದೇ
ನಮ್ ರಾಮ್ಗ ಅ ನಿಿಕೇತ್ತಗ ಒಂದ್ಸತಿ ಕೇದಂಗ ಅ ಯಾರು ತಿಿ ಕೆಡಸಳಿಲ್ಲ ಅವಾಗ ಅವ್ರು
ಹ್ಮ್
ಈಗಂಬ ಅಂದ್ರ ರೋಲ್ ಆಗಾನಾನ ನೈ ಬಿಟ್ಟಿತ್ತು ಟೈಮ್ ಅವಾಗೂ ಬಿಟ್ರಪ್ಪ
ಹ್ಮ್
ಇಪ್ಪತ್ತು ನಾಲ್ಕು ತಾರೀಕು ಂತ ಇನ್ನ ಒಂದ ವಾರ
ಏನ ಒಂದು ವಾರ
ಹ್ಮ ಮತ್ತತ್ ಯಾವ್ದ್ರ ಬುಕ್ ಮಾಡ್ಯಾರ್ ಬಿಡುಕ್ಕ ಹಕ್ಕಾರ
ಹ ವಕ್ಕರ್
ಹ ಉಳಿಕಕದವ್ರದಾರ ನಮ್ಮ್ ನನ್ ತ ನೋಡಿದ್ ಬಕಿಲ್ ಅವ್ರು ಯಾರನಾರ ಫಸ್ಟಗ್ ನೋಡಿದ್ರೆ ನಡೀತಿ ತಪ್ಪ
ಹ್ಮ್
ಹೋ ಸರಿಲ್ಲ ಏನಿಲ್ಲ ಮತ್ತೆ ಏನ್ ಹೊಡಕ್ ಬರ್ಲ ಕಿರಣರಣ
ನೀ ಮೂಡು
ನಾ ಹೇಳನ್ ಸುಮ್ ಹೇಳಿದವಾಗ ಇಪ್ಪತ್ತನ ನಾಕ ತಾರೀಕಿಂತ ಟೈಮ್ ಐತಿ ನಾನ್ ನಿನ್ಗ್ ಹೇಳ್ತೀನಿ ಫಿಫ್ಟಿ ಫಿಫ್ಟಿ ಹಾ ಅಂತಂದ ಹೇಳೇನ್ ಅಷ್ಟ ಹೇಳೇ ನಾನನ್ ಹಂಗೇನರ ಇದ್ರೆ ಮನೋಜ್ ನೀ ಹೆಂಗ್ರ ಎಕ್ಸ್ಪೀರಿನ್ ಅಐ ಕರ್ಕೊಂಡ ಹೋಗ ಟಿಕೆಟ್ ತಾತ್ಕಾಲ ಹೊಡದ್ರ ನೋಡನು ಸಿಗ್ಲಿಕ್ಕಂಗ ಕರ್ಕೊಂಡ ಹೋಗ ಅಂತ ಹೇಳಿನಿ ಹವ ಅಂದಾನು ಕರೆ ಹ ಅಂತ ಹಗ ಯಾರು
ಅ
ಹೋಗೋ ಯಾರು ಹೇಳು ಕೆಲ್ಸ ಆಗಲ್ಲ ಕಿರಣ ಎಲ್ಲಿ ಕೆಲ್ಸ ಆಗುತ್ತೋ ನೀನು ಹೇಳ
ಕೆಲಸ ಆಗಲ್ಲ
ಹಾ ಹಾ
ಯಾಕನಂದ್ರೆ ನಿಮ್ ಮಾವ ಹೆಚ್ಚತ
ಅಯ್ಯೋಯಪ್ಪ ಈ ಡ್ರೈವಿಂಗ್ ಲೈಸೆನ್ಸ್ ಮಾಡ್ಸನ್ ಗಂಂಡು ಬಿದ್ದಾನ ಈಗ ಈ ನಿನ್ ಕಡೆ ಕಂಪ್ನಿಗ್ ಬೇಕಾಗಲ್ಲಾ ನಿನ್ಗ್ ಬೇಕ ಈಗ ಡ್ರೈವಿಂಗ್ ಲೈಸೆನ್ಸ್ ಮಾಡ್ಸನ್ ನಿಂತಾನ ಬರ್ಷ್ಯಾಗ ಯಾರಾಗ ಹಚ್ಚಿಕಯನಪ್ಪವ ಎರಡ್ ವರ್ ಸ ಹೇಳತಾನ
ಹ್ಮ
ಎರಡವರು ಸಾವಿರ ಅಂತ ಡ್ರೈವಿಂಗ್ ಬರೀ ಟೂ ವೀಲರ್ ಅದ
ಹ್ಮ್ ಹಾ
ಏಜೆಂಟ್ ತ್ರೋ ಹೋದ್ರಾ ಹಿಂಗ ಹಾಕತೈತಿ ನನಗೇನು ತಿಳಿವಲ್ದು ಅಪ್ಪ
ಏಜೆಂಟ್ ನಾನ್ ನಾ ಮಾಡ್ಸೋಗ ಎರಡ್ ಸಾವಿರ ಇತ್ತಪ್ಪ
ನಿಂದು ಟೂ ವೀಲರ್ ಪ್ಲಸ್ ಫೋರ್ ವೀಲರ್
ಇಲ್ಲ ಇಲ್ಲ ಇಲ್ಲೊಪ್ಪಾ
ಹಾ
ಬರಿ ಇದು ಅಟ್ಟೆ
ಟೂ ವೀಲರ್ ಅಟ್ಟೆ ಎರಡು ಸಾವಿರನ ಮತ್ತೆ ಫೋರ್ ವೀಲರ್
ಫೋರ್ ವೀಲರ್ ಇಲ್ಲಪ್ಪ ನನ್ ತಗಸಿಲ್ಲ ಅದು ಆದ್ರೆ ಐದ್ ಸಾವಿರ ಇತ್ತು
ಹಾ ಇವನು ಹಂಗೆ ಹೇಳುದ ಹಂಗೆ ಹೇಳದಾ ಮತ್ತೆ ಮಾಡ್ಲಿ ತಗೊಂಡು ಎರಡು ಸಾವಿರ ರೂಪಾಯಿಕ ಎರಡು ಸಾವಿರ ರೂಪಾಯಿ ಅಂತ ತುಡುಗದ
ಯಾವ ಬರೀ ಗಾಡಿದ
ಹ್ಮ ಟೂ ವೀಲರ್ದು ನಿನ್ ನೀನ್ ಅದಕ ನೀನ್ ಕೇಳತನಿ ನಾನ
ತಗಸಿ ಎರಡ್ ಸಾವಿರ ಅಂದ್ರ ತಗಸಿಬಡು
ಎರಡ್ ಸಾವಿರ ಅಂದ ತಗಸ್ಬಿಡ್ತ್ ಮತ್ತ್ ನೀನ್ ನೀನು ಆಟೆ ಕೊಟ್ಟಿ ಅಲ್ಲ ಮತ್ತ್ ಹಿಂಗ ಹೋದ್ರ ಅಂಗ್ಲಿ ಹತ್ರ ಆರ್ ಟಿ ಓ ಅತ್ರ ಹೋದ್ರೆ ಹೆಂಗೆ
ಅದ್ರ ಅದ ಅದ ತೀರಾ ಸ್ವಚ್ ಆಗತ್ ಬಿಡಕ್ರ ಅದ್ರ ನಾವು ಓಡಾಡ್ಬೇಕಕ್ ನೋಡಪಾ ಅವ್ರ ಓಡಾಡ್ಬೇಕ ಅವ್ರ ಇರ್ತಾರ ಅವ್ರ್ದನ್
ಹ್ಮ್ ಹ್ಮ್ ಹ್ಮ್ ಅಲ್ಲಿ ಹೋದ್ರೂನು ಸಾವಾ ಓ ಯಾರ್ಲಿಪ್ಪ ನಿಮಿಗೆ ಹಚ್ಚಕತೀನಿ ಫೋನ್ ಎತ್ತ ಆಗ್ತ ಇರ್ಲಪಾ
ಅವ್ರ ಮನ್ಯಾಗ ಯಾರ ತಿರ್ಕೊಂಡಿರತ್ತೆ
ಮನ್ಯಾಗ
ಹಾ ಅವ್ರು ಅಜ್ಜಿ ಯಾರನ್ ಅದಕ್ಕೆೇ ಎತಂಗಿಲ್ಲ
ಹೌದಾ
ಹ್ಮ್
ಅಯ್ಯೋ ಪಾಪ ನನ್ ಗೊತ್ತತ್ತಿಲ್ಲಲ್ಲೋ ಮಾರಾಯ ಮನೋಜ ಹೇಳ್
ಹ್ಮ್
ಈಗ ಅದ್ರ ಅದ್ರೆ ಆರ್ ಟಿ ಓ ಹತ್ರ ಹೋದ್ರೆ ಎಷ್ಟ ಆಗತ್ತ ಅಂತ ಕೇಳಿದ್ರೆ ಗೊತ್ತಾಗಬಿಡ್ತೇತಿ ಇಷ್ಟ ಹಿಂಗೈತಪಾ ಅಂತಂದ್ರ ಏಜೆಂಟ್ ತ್ರೋರ ಇದರತ್ರ ಮಾಡಸ್ಬೋದು
ಹ್ಮ
ಮತ್ತತ್ ಅದು ಸಾವಿರ ರೂಪಾಯಿ ಹೋಗಿತ್ತ ಅಂದ್ರೆ ಇನ್ನೊಂದ ಸಾವರ ರೂಪಾಯಿ ಮತ್ ಉಳಿದೈತಲ್ಲ ಸು ಮನೆ ಮಾಡಿಸಬೋದಿತ್ತ
ಹ್ಮ್ ನಡೀತಿತ್ತು ಕರಿ ಆದ್ರ ಏಜೆಂಟ್ ೂ ಹೋದ್ರ
ಹ್ಮ್ ಏನು ಕೆಲ್ಸಿರಲ್ಲ ನಮ್ದು
ಹ್ಮ್ ಹ್ಮ್
ಹಾ
ಏನು ಕೆಲಸಿರ ಬರೀ ಅವ ಫೋನ್ಚ್ಚ ಹಳ್ತಾನೆ
ಹ್ಮ್
ಹಾ ಹೋದ್ರ ಅಟ್ಟೆ ಮುಗೀತ್ ನಾವು
ಅವಾಗ ಹೋಗ್ಬಣ
ಹ್ಮ
ನಾ ಬೆಂಗ್ಳೂರ್ಗ್ ಹೋಗಿದ್ನಿ ಅಂದ್ರ ಆ ಟೈಮ್ನಗ
ಬೆಂಗ್ಳೂರ್ಕ್ ಹೋದ್ರು ಇಲ್ ಬರಬೇಕಪ್ಪ ದೋಸ್ತ ನೀ ಕಾಟಿ ಅದನ ಹೊಡ್ಯಾ
ಇಲ್ಲ ಅದ ಯಾವಾಗ ಹೇಳ್ತಾನೆ ಯಾರಿಗ್ ಗೊತ್ತದನವ
ಹೌತ್ತತಾ ಅದು ಹಾ ಹಾ ಅಕಂದ ಒಂದ ಹದ್ನೈದ ದಿವ್ಸಿಗೆ ಬರುತ್ತೆ
ಹ್ಮ್ ಒಂದ್ ತಿಂಗಳಂದಾವ
ಒಟ್ಟ ಹದ್ನೈದು ದಿವ್ಸನ ಆಗದು ಹೊ ಹದ್ೈದು ದಿವ್ಸ್ರ ಇಲ್ಲಿ ಇಪ್ಪತ್ ದಿವ್ಸ ಹೋಗುತ್ತಾ ಇದು ಮಾಡಕ
ಹಾ
ಅದು ಆಗಂದ ಒಂದ ತಿಂಳ ಬಿಟ್ಟ ಲೈಸೆನ್ಸ್ ಬರುತ್ತ
ಹ್ಮ ಹ್ಮ್ ಹ್ಮ ಹ್ಮ ಅದ್ಕ್ಕ ಒಮ್ಮ್ರ ಈಗ ಹೆಂಗಿದ್ರು ಇದ್ದಿಲ್ಲ ಮಾರ್ಸ್ಬಿಟ್ರ ಅ ತನಕ ಕೇಳಕತಿದ್ದೆ
ಹ್ಮ್
ಹಶಾಕೆ ಆದ್ರ ನ ಮಾೂಲಿ